ಕೇಳಸ್ತಾ ಇದತೇನೆ
ಹ್ಮ್ ಕೇಳ್ಸ್ತೈತಿ
ಹ್ಮ್ ಇವತ್ತು ಹೆಂಗೋ ನೀಟಾಗಿ ಕೇಳಸ್ತೈತೆ
ಹ್ಮ ನಿನ್ ನೆಟ್ವರ್ಕ್ ಕರೆಕ್ಟ್ ಆಗಿದ್ರೆ ಕೇಳಸುತ್ತತಿ ಇಲ್ಲಿ ಫೈವ್ ಜಿ ಐತೆ ನಂದ್ದು
ಇಲ್ಲೇ ನೆಟ್ವರ್ಕ್ ಇಲ್ಲೇ ಪ್ರಾಬ್ಲಮು ನೈಟು ಅದೇ ತರ ಆಗಿತ್ತು
ಹಾ
ಕರೆಂಟ್ ಹೋದ್ರೆಲ್ಲಾ ಪ್ರಾಬ್ಲಮ್ ಆಗ್ತದೆ
ಹೌದಾ
ಹ್ಮ ಈ ನಡುವೆ ಜಾಸ್ತಿ ಜಾಸ್ತಿ ಪ್ರಾಬ್ಲಮು
ಹಾ ಹಾ ಹಾ
ಮೋಸ್ಟ್ಲಿ ಇಲ್ಲಿ ಇಶ್ಯೂ ಆಗೈತೆ ಅಂತಿದ್ರು ಅದಕ್ಕಾಗಿೆ ಅಮ್ಮ ಬಂದಿತ್ತು
ಹ ಸ್ಣ್ ತಾಮದತೆನ
ಈ ಮಾವನಣ್ಣು ತೊಂಡ ಹಾಗ ಬಂದೈತೆ ಅಳ್ಸನಣ್ಣ ತಂದಿತ್ತು
ಹ್ಮ್
ಇಲ್ಲಿ ಕಾಯ ಇದ್ವಲ್ಲ ಇ ಬಂದೈತೆ ತಾಟಕ್ ಹೋದ್ರು ಪವಿತ್ರನು ಅಮ್ಮ ಬಂದಿ
ಹೌದೇನ ಪವನ್ ಕರ್ಕೊಂಬಂದೈ್ತು
ಓ ಸುಮ್ನೆ ಅಡುಲ್ಲಿಗೆ ಬೆಳ್ಳುಳ್ಳಿ.
ಹ್ಮ್
ಅದಕ್ಕೆ ಬಂದ್ರು ಬೆಳಗ್ ಊರ್ ಬಸ್ಸಿಗೆ ಬಂದ್ರಂತಪ್ಪ ಅದೇನೊ ಇದ್ರತ್ರ ಜಾಮ್ ಆಗಿದ್ ಗೊಲ್ಲಳ್ಳಿ ಹತ್ರ. ಲೇಟ್ ಆಗೋಯ್ತ ಅಲ್ಲೇ ಅರ್ಧ ಗಂಟೆ ಲೇಟ್ ಆಯ್ತು ಅಂದ್ರು. ನಾನ್ ತಾತುನ್ ಟಿವಿಎಸ್ ಎತ್ಕೊಂಡ್ ಹೋಗಿದ್ದೆ ಇಬ್ರೂನ್ ಕರ್ಕೊಂಬರಕ್ ಆತದ ಅಂತ. ಹೆಂಗೋ ಎಳ್ಕೊಂಬಂತಪ್ಪ.
ಹ್ಮ್ ಹ್ಮ್ ಹ್ಮ್
ಮೊನ್ನೆಲ್ಲಾ ರಿಪೇರಿ ಮಾಡ್ಸಿದ್ರು. ಫುಲ್ ಸ್ಟ್ರಾಂಗ್ ಆಗ್ಬಿಟ್ಟದೆ ಗಾಡಿ.
ಇದ ಹಾಲಕ್ ಗಾಡಿತಂದ್ರ.
ಇಲ್ಲ ಏಳವ್ರಂತೆ ಇದೇ ಚಾರ್ಜಿಂಗ್ ಗಾಡಿ ಅಂತ್ ತ್ತೆ ಆಕಡೆ ಈಕಡೆ ಎರಡು ಎರಡ್ ಕ್ಯಾನ್ ಹಾಕ ಇಕ್ಕೊಂಬೋದು ಅಂದ್ರಪ್ಪಾ. ಏ ಯುವ್ರ್ ಇಲ್ಲಿ ಪಕ್ಕತ್ ಫಾರಂ ಅವರು ತಗಂಬತ್ತಿದ್ರಲ್ಲ ಅವಾಗ
ಹ್ಮ
ಇವಾಗ ದೊಡ್ದು ಮೊದ್ಲು ಚಾರ್ಜಿಂಗಳಿತರ ಒಂತರ ಸೀಟೆಲ್ಲ ಅಗ್ಲಾ ಉದ್ದಕ್ ಇರತ್ತೈತಲ್ಲ ಅದೇ ಐದಾರ್ ಜನ ಲೈನುಗೆ ಮಕ್ಳು ಕುಂಡ್ಸ್ ಕಂಡೆಲ್ಲ ಓತಿರ್ಲಿಲ್ವಾ ಆತರದ್ದು ಸೈಡಲ್ಲಿ ಕ್ಯಾನ್ ಹಾಕತರ ಇರ್ತದಂತೆ.
ಹಾ
ಹಾ ತರದ್ ಅಂದ್ರಪ್ಪ ಇನ್ನು ಹೇಳಿದ್ದೀನಿ ಅಂದ್ರು ಅದೇನೋ ಗಾಡಿ ಬರ್ಲಿಲ್ಲ ಇನ್ನ.
ಹ್ಮ್
ಹಲ್ ಚೆಲೋಗಿದ್ದ್ ಹೇಳ್ದ್ನ ನಾನು? ಒಂದು ಕ್ಯಾನ್ ಪೂರ್ತಿ ಹದಿನಾರು ಲೀಟ್ರ್ ಹಾಲ್ಚೆಲ್ಲಾಕೋರೆ. ಅಲ್ಲೇ ಗೇಟತ್ರ.
ಎರಡು ಇಕ್ಕಂಬರಕೋದಾ?
ಹ್ಮ ಮಳೆ ಬಂದಿತ್ತವತ್ತು ಆ ಗೇಟಿ ದಿಕ್ಕಂಡ್ ಗೇಟ್ ತೆಗೆಯಕ್ ಹೋಗಿ.
ಹಾ
ಅವ ಇವಾಗ ಇಬ್ರು ತತ್ತಾರೆ.
ಹಾ
ಆ ಹೊಟ್ಟೆ ಎಲ್ಲ ಉರ್ದೋಯ್ತು ಎಷ್ಟ್ ಹಾಲ್ ಚೆಲ್ಲೋಯ್ತು.
ಹ್ಮ್
ಫೈನಾಲ್ ಕೊಟ್ಟ ಈಗೆ ಮೂವತ್ತೈದು ಲೀಟರ್ ಆಗ್ತವ್ರಂತಪ್ಪ.
ಅಷ್ಟೇನಾ ದೊಡ್ಡಸ ಕೊಡ್ತಾಯಿಲ್ವ ಮದ್ಲೇ ಮೂವತ್ತು ಚಿಲ್ರೆ ಹಾಕ್ತಿದ್ರಲ್ಲ.
ಹ ಹ ಅದೇ ಕರ್ಗಳು ಎರಡು ಇಡ್ಕೊಂಡ್ ಹೋದ್ರಲ್ಲ ಅವ್ರು. ಅದೇನೀವಾಗ ಎಷ್ಟಾಗ್ತಾರೊ ಗೊತ್ತಿಲ್ಲ. ಏ ಅವನು ಏನು ಒದಿ ಮತ್ತವೇಳಪ್ಪ ಅವೆಲ್ಡು ಒಂದ್ ಹಗ್ಗ ಹಾಕಿ ಎಳ್ದು ಹಿಡ್ಕೊಂಡಿರ್ತನ್ ಕಾಲ್ನ.
ಹ್ಮ್
ಅವು ಒದಿತಾವಂತೆ. ಏನ್ ಕರತಾರೊ ಏನೊ ನೆನ್ನೆ ಹೋಗಿದ್ದೇ ನಾನ್ ಹಾಲ್ ಕರೆಯೋ ಟೈಮ್ಗೆ.
ಹಾ
ಹಾ ಕರಿತಾ ಇದ್ರು ಅಯೊ ಬಂದೆ ಅತಗ್ ನಾನು ಟೈಮ್ ಆಗುತ್ತೆ ಪಾಪ ಎದ್ದೊಳ್ತಾಳೆ ಅಂತ. ಹೂವ ಬಿಡ್ಸ್ಕೊಂಬರನ ಅಂತ ಹೋಗಿದ್ದೆ.
ಹ್ಮ
ಆಯ್ತ್ ತಿರ್ಗ ಮಾವಿನಣ್ಣ್ ಹಣ್ಣಾಗ್ಬುತವೆ ಬಂದ್ ತಗೊಂಡೋಗಂದು, ಈ ಸರಿ ಪರವಾಗಿಲ್ಲ ಎಷ್ಟು ಒಂದ್ ಚೂರು ಮೆತ್ಕಾಗಿರಲ್ಲ ಅಲೋಕಿ ಫುಲ್ ಅಣ್ಣಾದ್ರುನು
ಹ್ಮ ಮಾಹಂತಗ್ ಹೇಳ ಸಂಜೆ ಕೊಡ್ ಅಲ್ಲ ಮಾತ್ ಗ ಹೇಳ್ತನ್ ಸಂಜೆ ಕೊಡ್ತೀಯಾ
ಹ್ಮ ಕೊಡ್ತೀನಿ ಹೇಳು
ಹ್ಮ್ ಹೇಳ್ತೀನಿ ಹಂಗಾದ್ರೆ ಬೆಳಗಿತ್ತು ಮತ್ತನ
ಅದಕ್ಕೆೇನ್ ಆಟಿ ಕೋಳಿ ಮೊಟ್ಟೆ ಇದ್ವಲ್ಲ ಅಪ್ಪಂಗೆ ಕೊಟ್ಟಟ್ ಕಳ್ಸಣ ಅಂದ್ಬಿಟ್ಟು ನೆನ್ನೆ ಎರಡ್ ದಿವಿಸಾವ ತಂದಿದ್ದೆ ಎಲ್ಲಾ ಕಾವಿ ಕುತ್ಕೊಂಡ್ಬಿಟ್ಟವಂತೆ ಇವಾಗ ಅದಕ್ಕೆ ಇವ ಒಂದ್ ಸ್ವಲ್ಪ ಇದ್ದ ಒಂದ್ ಹತ್ ಹದ್ನೈದು ಅಮ್ಮ ಕೊಟ್ಟು ಕಳಸ್ತೀನಿ
ಹ್ಮ್ ಏನ್ ಇಲ್ಲಾ ಅಂದ್ರೆ ಅಲ್ಲಿ ಕೋಾವ ಹತ್ರ ಇರ್ತಗೋಣ ಕೇಳಷ್ಟು
ಅಲ್ಲ ಇಲ್ ನಮ್ಮವು ವಿದ್ವಲ್ಲ ಅಂತ ಅಷ್ಟೆ
ಹಾ
ಅವ್ರಲ್ ತಗಂತಾರ ನೀನ್ ಹೇಳು
ಹ್ಮ್
ಅದಾಗಲ್ಲ ಹೋಗಲ್ಲ
ಹ್ಮ್
ಬಂತು ಇವತ್ತು ಆಟೋಕ್ ಪವಿತ್ರ ಕರ್ಕೊಂಡ್ ಹೋಗೋಳ ಗಾಡಿ ಎತ್ಕೊಂಡಿ ಓಡ್ಸ್ತಡಾ
ವಾಡ್ಸ್ತಾಳ ವಾಡ್ಸ್ತಾೆ ಡಿ ಎ ಓಡ್ಸ್ತಳ ಎಕ್ಸೆಲ್ ಓಡ್ಸ್ತಳೆ ಅವರಮ್ಮನ್ನೆಲ್ಲಾ ಕರ್ಕೊಂಡು ಹೋಗ್ತಾಳಲ್ಲ
ಹಾ ಅಂಗ ಅದಕ್ಕೆ ಅಮ್ಮನು ಕರಕೊಂಡು ಹೋದ್ಲು ತೋಟಕ್ಕೆ
ಹ್ಮ್
ಹೋದ್ರು ಇವಾಗ ರೈಸು ರಸಂ ಮಾಡಿದೆ
ಹೌದೇನೋ
ಹ್ಮ್ ಹ್ಮ್ ಅವಕಾಡೊ ಟೋಸ್ಟು ಏ ಸಕ್ಕತ್ತಾಗಿರುತ್ತೆ ಮಿಕ್ ಮಿಕ್ಸ್ ಮಾಡೇ ಬಾರ್ದು ಲೋಕಿ ಅಣ್ಣ ಕಟ್ ಮಾಡ್ಬಿಡ್ಬೇಕು ಸ್ಲೈಸ್ ಸ್ಲೈಸ್ ಮಾಡ ಹಾಕ್ಬಿಟ್ಟು ಬರಿ ಉಪ್ಪು ಹಾಕ್ಬಿಟ್ಟು ಆ ಈರುಳ್ಳಿ ಮತ್ತೆ ಟೊಮೆಟೊ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ
ಎಲ್ಲ ಹಸಿ ಹಸದೆ ಹಾಕ್ಬಿಟ್ಟು ಕಳ್ಸ್ಬಿಟ್ಟು ಹಾಕದ
ಕಲ್ಸ ಹಂಗೆ ಇಲ್ಲ ನಾನ್ ಕಲ್ ಮೊದ್ಲು ಕಲ್ಸ ಇರಲ್ಲ
ಹಾ
ಆ ಮದ ಕಲ್ಸ್ತಾ ಇದ್ನಲ್ಲ ಇವ ಕಲ್ಸಲ್ಲ ಹಂಗೆ ಡೈರೆಕ್ಟ್ ಕಟ್ ಮಾಡ್ಬಿಟ್ಟ ಹಾಕ್ಬಿಟ್ಟು ಈರುಳ್ಳಿಟೊಮೆಟೋನು ಕಟ್ಟ ಮಾಡಿ ರೌಂಡ್ ರೌಂಡ್ ಆಗ್ಬಿಟ್ಟು ಉಪ್ಪು ದುರಿಸಸ್ಬಿಟ್ಟು ಸ್ವಲ್ಪ ನಿಂಬೆ ರಸ ಬಿಟ್ಟ ಹಾಕ್ಬಿಟ್ರೆ ಹಗೆ ಬ್ರೆಡ್ ಟೋಸ್ಟ್ ಮಾಡಿರ್ತೀವಲ್ಲ
ಹಾ ಸರಿ ಹಂಗ ಇದ್ರೆ ಹಂಗ ನಾ ಅವನ್ ಹೇಳ್ತೇನೆ
ಇದು ತರ್ಸ ಬಟರ್ಫ್ರೂಟ್ ಕೊಟ್ ಕಳ್ಸ್ಲಾ
ಹ್ಮ್ ಬಟರ್ಫ್ರೂಟ್ ಮಾಾರಣ ತುಪ್ಪದ ಒಂದು ತುಪ್ಪ ತುಪ್ಪೂತ್ ಧೈರಾಗ ಒಂದ್ ತುಪ್ಪೂತ್ ಪ್ಯಾಕೆಟ್ ಇಸನ್ ಕಳ್ಸಮ್ಮಿ
ಹಾ ನೋಡೋಣ ಹೇಳ್ತೀನಿರಪ್ಪಾ ಒಂದ್ಸಲ ಹೇಳ್ಬಿಟ್ಟು ಇಸ್ಕೊಬೇಕು ಮೊದ್ಲಾದ್ರೆ ಇಸ್ಕೊಂಬಿತಾ ಇದೆ
ಯಕೆ
ಹ ಹೇಳಬೇಕು ಇವಾಗ
ಏನಂತ
ಏ ಹೇಳ್ಬೇಕು ಇಸ್ಕೊಂಡಿದೀನಿ ಅಂತ
ಅಯ್ಯೋ ಶಿವ
ಹ್ಮ್ ಯಾಕ್ಬೇಕು ಮೊನ್ನೆ ಇಲ್ಲ ಒಂದ್ ಲ ರಿಸ್ಕ್
ಕಟ್ಟಾಗಿ ಹೋಗುತ್ತೆ ಪೇಮೆಂಟ್ ಅಷ್ಟೇ
ಹ ಅದೇನೆ ಒಂದ್ ಮಾತ್ ಹೇಳ್ಬಿಟ್ಟು ಈಸ್ಕಂತೀನಿ ಇಲ್ಲ ಇರತ್ ಕೊಟ್ ಕಳ್ಸ್ ಬಿಿಡ್ತೀನಿ ನಾ ಇಸ್ಕೊಂತೀನಿ ಬಿಡು
ಇಲ್ಲ ಹೇಳ್ಬಿಟ್ಟೆ ಕೊಡು ಅಯ್ಯೋ
ಹ ಅಲ್ಲಲ್ಲೇ ಇವ್ರಗ ಹೇಳದು ಒಂದ್ ಮಾತು ತಗೊಂಡೆ ಅಂತ ಇವರು ಸುಮ್ನೆ ಯಾಕೆ ಅದು ಇ ತಗೊಂಡಾಗ ಅಂತ ಅಷ್ಟೆ ತಗಣಲ್ಲ ಅನ್ಕೊ ಆದ್ರರು ಪೇಮೆಂಟ್ ಟೈಮ್ಲ್ಲ ಎಲ್ಲ ನೋಡ್ತಾರಲ್ಲ
ಗೊತ್ ಅದು ಕಟ್ಟಾಗಿ ಇಷ್ಟ ಪೇಮೆಂಟ್ ಆಗಿರುತ್ತ ಅಷ್ಟೇ ಇಲ್ಲ ನಮ್ಡ ಎಲ್ಲ ಅಷ್ಟೇ ಗೊತ್ತಾಗುತ್ತೆ ಏನೇನ್ ಕಟ್ುಫೀರ್ಡ್ಗೆಷ್ಟು ಕಟ್ಟ ಆುತ್ತೆ ಏ ಂತ ಅಷ್ಟೆ ಫೀಡ್ನ್ ಎಂತ ಅಂತಲ್ವಾ ಇಲ್ ತಾಣೋದ್ವಲ್ಲ
ಪೀಟ್ ತಗಳಲ್ಲ ತುಪ್ಪ ಅಷ್ಟೆ ತೊೊಂಡದು ಅದು ಮೊನ್ನೆ ಈ ನಡ ಅವೆಲ್ಲ ಆಗ್ತಾಗಿಂದ ಎಲ್ಲಿ ತಗೊಂಡಿರ್ಲಿಲ್ಲ ಅದು ಯಾವಾಗೂ ಅವಾಗ ತಗೊಂಡಿದ್ದು
ಹಾ
ದಾಟೆೇಸಿನ ತುಪ್ಪ ಪಾಪಕ್ಕೆ ಬೇಕು ಅಂದಬಿಟ್ಟು ನಾನ ಏನು ಇಷ್ಟ ಎಲ್ಲ ಇದ ಮಾಡ್ತೀರಾ ತುಪ್ಪಾದ್ರೂ ತೊಳ್ರಿ ಅಂತಂದು ತಗಂದಿದ್ರು
ಹ್ಮ ಹಾ ಹಾ
ಆಮ್ಮಂಗೆಲ್ಲ ಜಯನ್ ತುಪ್ಪ ಸಿಕ್ಕಿತಂತ ಏಣಂಗೆ
ಹ್ಮ್ ಅಲ್ಲಿ ಮಊರ್ ಹೋದಾಗ ಇಕ್ಕಿತ್ತು ಸೊಕಸಗ
ಏ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಐತೆ
ಹಾ
ಆಯ್ಕ ತಂದಿತ್ತು ಇರ್ಲಿ ಕೊಡು ಕೆಮ್ತಾ ಇದ್ದ ಮೋಯ್ತುನು ಕೆಮ್ತಾ ಇದ್ದ
ಹಾ
ಆ ಜಾಕ ಏನತ್ತೆ ದಿಕ್ಬೋದು ಕೆಮ್ಗೆ
ಹ್ಮ್ ಹ್ಮ್ ಹ್ಮ್ ಹ ನಂದು ಪೇಮೆಂಟ್ ಆಯ್ತ್ು ನನ್ನಿ
ಹೌದೇನು
ಅದಕ್ಕೆ ನಿಂದು ಗ್ರೀನ್ ಬಂದೈತೆ ಗ್ರೀನ್ ಬಂದಿದ್ರ ಆಗಿರತ್ತೆ ಅಂತ ಕೇಳಿದೆ
ಇಲ್ಲ ಆದ ಫುಲ್ಲು ಆ ಇರ ಆಗಿರಲ್ದಲ್ಲ ಅವೆಲ್ಲ ಇದಾಗಿರಲ್ಲ ಅಂತಾನ
ಇಲ್ಲ ಅವೆಲ್ಲ ಆಗಿರಲ್ಲ ಹ ಆಗಿರಲ್ಲ ಎಷ್ಟಗರುತ್ತೋ ಅಷ್ಟ್ ಬಂದಿರುತ್ತೆ ನೆಕ್ಸ್ಟ್ ಪೇಮೆಂಟ್
ಹಾ ಹಾ ಯಂಗೋ ಒ ಇಲ್ಲ ಗ್ರೀನ್ ಏನ್ ಇರ್ಲಿಲ್ಲ ನೀವ ಜಾಸ್ತಿ ಮಾಡ್ಬಿಟ್ಟಿದ್ದೀರಾ ನಾು ಕಡಿಮೆ ಮಾಡಿದ್ದ
ನನ್ ಬಂದಿಲ್ಲ ಇನ್ನೊಂದ್ ಹಾಕೌಂಟಿತ್ತಲ ಅದ್ರ್ದ
ಹೌದಾ
ಹಾ
ಏನೋ ಒಳ್ಳೆ ಚೆನ್ನಾಗೈತೆ
ಹ್ಮ್
ಇದಿ ನನ್ಗೇನು ಇದೇ ಕಷ್ಟ ಅನ್ಸ್ತೈತೆ
ಹ್ಮ್ ಅ್ಮೇಲೆ ಈವ ಅಮ್ಮರು ಸಾಯಂಕಾಲ ಗೋಸ್ಕೊಂತಾರಂತ
ಇಲ್ಲ ಈಗ ಮೂರ್ ಗಂಟೆ ಬಸ್ಕೋತಾರಂತೆ ನಾನ್ ಹಂಗು ಇರ್ಿಂದೆ
ಹಾ
ಹ ಓ್ತೀವಿ ಅಂತಿದ್ರು ಅಪ್ಪ ಫೋನ್ ಮಾಡಿತ್ತಲ್ಲ ಆಗ್ಲೆೇ ಆಂಟಿಗೆ ಆಂಟಿ ಕೇಳ್ತಿತ್ತಂತೆ ಹೋದ್ರ ಫೋನ್ ಮಾಡ ಹೋಗುಂದಣ್ಣ ಅಂತ ಅದಿಕ್ಕೆ ಮಾಡಿತ್ತು ಬಂದ್ರ ಎಷ್ಟೊತ್ತಿಗೆ ಬಂದ್ರು ಏನು ಅಂತ
ಹ್ಮ ಹಾ ಹಾ
ಬಂದ್ರಪ್ಪ ತಟ್ಟು ತಕೋಗ್ರ ಅಂತಂದೆ ಇದು ಗೋವಿಂದಪ್ಪ ಪಂಕದ ಇದ್ರಲ್ಲ
ಹ ಗತ್ತತ ಅತ ನ ಪಳ ಶಿವರಪ್ಪಪ್ಪಾ
ಹ್ಮ್ ನಾನೀಗ ಆಶ್ಚರ್ಯ ಮೊನ್ನೆ ನಾನು ಆಂಟಿ ಮಾತಾಡ್ಕೊತ ಇದ್ವಿ ಮಾಡಿದ್ರೆ ಅವ್ರ ಥರ ಕೆಲಸ ಮಾಡ್ಬೇಕಪ್ಪಾ ಗಂಡಯಂತ ಎಷ್ಟು ಗಟ್ಟಿಗ ಅವ್ರೆ
ಏನು ಹುಷಾರಿಲ್ಲ ಅಂತಿದ್ರು ಇವತ್ ಸ್ಟೇಟಸ್ ಹಾಕಿದ್ರಲ್ಲ ನೋಡ್ದ ನಾನು
ಒಂದೇ ದಿನ ಅಂತೆ ಹುಷಾರ್ ತಪ್ಪಿದ್ದು ಹುಷಾರ್ಲ್ಲಾಂತೆ ಕರ್ಕೊಂಡ್ ಹೋಗವ್ರೆ
ಹ್ಮ್ ವೀಕ್ ಆಗಿದ್ದಾಯಪ್ಪಾ ಹ
ಬಿಡಿ ಗಿಡಿ ಸೇದರೆಣ
ಹ್ಮ್ ಬೇಗಡಿ ಎವಿ
ಹ್ಮ್ ಬಿಡಿಸಿದಕೊಂಡು ಗಾಡಿ ಓಡಸ
ಹ್ಮ್ ಆ ಗಾಡಿ ಒಳ್ಳೆ ಯಾವ ತಾಳೆ ಗಾಡಿ ಎಳೆಲ್ಲ ಪಳೆಲ್ಲ
ಹ್ಮ್
ಹ್ಮ
ಹ
ಸರಿ ಸರಿ ಇಲ್ಲೇ ರೋಮ ಹತ್ರ ಇದ್ವಿ
ಹ್ಮ್ ಸರಿ ಆಯ್ತು
ಏನ್ ಅನಾರಾಸಮ ಬೋಂಡ ಮಾಡಿದ್ದೇನು